ಹಶೆ ಬಂದೆನೆ.
ಹಾ ಮೇಡಮ್ ಹಾ ಆರಾಮ್ದೀನ್ ರೀ ಮೇಡಮ್.
ಹ್ಮ್ ಹೇಗಾಯ್ತು ಹಬ್ಬ ಎಲ್ಲ ಮೊನ್ನೆ
ಅಬ್ ಚೆನ್ನಾಗ ಆತ್ರಿ ಮೇಡಮ್ ಚೆನ್ನಾಗಿ ಅನಂಗಕೇನ್ ಯಾರು ಇರ್ಲಲ್ರಿ ನಾವೇ ಇಬ್ರೇ ಗಂಡ ಹೆಂಡತಿ ಇಬ್ರೇ ಮಾಡ್ಕೊಂಡ್ಬಟ್ಟ ನೋಡ್ರರಿ ಹಬ್ಬ.
ಹ್ಮ್ ಏನ್ ಮಾಡಿದ್ರಿ ಹಬ್ಬಕ್ ಸ್ಪೆಷಲ್.
ಹಬ್ಬಕ್ ಸ್ಪೆಷಲ್ ಬಿರಿಯಾನಿ ಮಾಡಿದ್ರಿ ನಮ್ಮ್ ಮನೇಲಿ ಬಿರಿಯಾನಿ ಭಾರಿ ಮಾಡ್ತಾರಿೀ ನನ್ ನಮ್ ಹಸ್ಬೆಂಡ್
ಹಾ
ಚೆನ್ನಾಗ್ ಮಾಡ್ತಾರೆ ಎಲ್ಲರಿಗು ನಮ್ಮ್ ಫ್ಯಾಮಿಲಿ ಒಳಗ ಫಸ್ಟ್ ಕ್ಲಾಸ್ ಇವರೇ ಕುಕಿಂಗ್ ಮಾಡ್ತಾರೆ ಬಿರಿಯಾನಿದ. ಹಬ್ಬಕ್ಕೆ ಇವ್ರೇ ಇವ್ರಿಗೆ ಎಳಿದನೇರಿ ಇವ್ರೇ ಮಾಡಿದ್ರಿ ಬಿರಿಯಾನಿ.
ಹಾ
ಮತ್ತೆ ಶಾವಿಗೆ ಪಾಯಸ ಮಾಡಿದ್ವಿ.
ನೋಡ್ರಿ ಹಂಗಾರ ಬಿರಿಯಾನಿಯಾ
ಏ ಬರಿ ಮೇಡಮ್ ಏನ್ ಆಲ್ರೆಡಿ ಯಾವಾಗ್ಲು ಇದ್ದಿದ್ದ್ ಇದ್ದಂಗರಿ ಹಾ
ನಾವು ಬಂದಾಗ ನಮಗೂ ಬಿರಿಯಾನಿ ಮಾಡಿಕೊಡ್ಬೇಕ ನೋಡ್ರಿ ಅಂದೇ.
ಮೇಡಮ್ ನಿಮಕಿನ ಹೆಚ್ಚಿಂದ ಏನಿಲ್ರರಿ ಬರ್ರಿ
ಏನ್ ಏನ್ ಬಿಡ್ರಿ ಬರೆ ಏನು ಮನೇಲಿ ಇದು ಇಲ್ಲೆ ಸ ಸಮೀಪದಲ್ಲಿ ಚಿಕನ್ ಸಿಗತ್ರಿ ಮೊಸರು ಸಿಗತ್ತಾ ಮನೇಲಿ ಅಂದ್ರರು ಹೆಂಗಿದ್ರರು ರೈ ಇದ ರೈಸ್ ಇದ್ದೆ ಇರ್ತವರಿ ಏನ್ ನೀವ್ ಬರದ ಹೆಚ್ರಿ ನಾವ್ ಮಾಡೋದ ಹೆಚ್ ಹೇಳ್ರಿ.
ಇಲ್ಲ ಅದು ನಾವ್ ಮಾಡ ಬಿರಿಯಾನಿಗನು ನೀವು ಮಾಡೋ ಬಿರಿಯಾನಿಗೂ ಬಾಳ ಡಿಫ್ರೆನ್ಸ್ ಇರ್ತಾವ. ನೀವು ಮಾಡ್ದಂಗ ಅದ್ ಎಷ್ಟು ಎಷ್ಟೇ ಟ್ರೈ ಮಾಡಿದ್ರರು ನಾವ್ ಮಾಡಕ್ ಬರದೇ ಇಲ್ಲ ಏನೇನ ಹಾಕ್ತೀರಾ ಅದಕ್ಕೆ?
ನಾವ್ರೀ ಅದಕ್ಕೆ ಇದು ನಿಂಬೆಹಣ್ಣು ಮತ್ತೆ ಶುಂಠಿ ಬೆಳ್ಳಳ್ಳಿ ಪೇಸ್ಟ್ ವು ಬಿರಿಯಾನಿ ಮಸಾಲಾ ಅಂತ ಸಿಗತ್ರಿ
ಹಾ ಅಂಗಡಿ ಎಲ್ಲ ಇದ ಮಾಡ್ತೀರಾ ನೀವ್ ಮನೇಲಿ ರೆಡಿ ಮಾಡ್ತ
ಮನೇಲಿ ಅದ್ ಬಿರಿಯಾನಿ ಮಸಾಲೆ ಒಂದೇ ನಾವು ಬೇರೆ ಕಡೆ ತರ್ತಿವಿರಿ. ಪಾಕೀಟ್ ಸಿಗತ್ತ ಅದ ತರ್ತಿವ್ರೀ ಎಕ್ಸ್ಟ್ರಾ ಇನ್ನೊಂದ ಏನಂದ್ರೆ ಇದು ಉಳ್ಳಾಗಡ್ಡೆ ಅದಾವಲ್ರಿ ಸಣ್ಣಗಿ ಉದ್ದದ್ದದ್ದ ಕೊಯ್ದು ಎಣ್ಣಲಿ ಪ್ರೈ ಮಾಡ್ತಿವ್ರಿ ಅದು
ಹಾ.
ಅದು ಮಾಡಿ ಅದನ್ನು ಹಾಕ್ತಾರೀ ಅದೊಳಗೆ ಅದನ್ನ ಟೇಸ್ಟ್ ಚೆನ್ನಾಗ್ ಆಗತ್ರಿ.
ಹಾ.
ಮತ್ತೆ ಅದೆಲ್ಲಾನು ಚಿಕನ್ ಉಪ್ಪು ಖಾರ ನಿಂಬೆಹಣ್ಣು ಮತ್ ಮತ್ತೆ ಮಸಾಲೆ ಮತ್ತೆ ಇದು ಫ್ರೈ ಮಾಡಿದ್ದು ಉಳ್ಳಾಗಡ್ಡಿ ಎಲ್ಲಾ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ತಾರೆ.
ಹ.
ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಇವ್ ಏನ್ ಮಾಡ್ತಾರೆ ಒಂದ್ ವಿಸಿಲ್ ಕುಕ್ಕರ್ ಅಲ್ಲಿ ಕುದಸ್ತಾರೆ. ತಾರೆ ಒಂದೇ ಒಂದ್ ವಿಸಿಲಿ ಯಾಕಂದ್ರೆ ಅದು ಚಿಕನ್ ಸ್ವಲ್ಪ ಮೆತ್ತಗ ಆಗ್ಬೇಕಂತ ಹೇಳಿ. ಆ ಕು ಅದು ಮೆತ್ತಗ ಆಗ್ಕಂತ ಒಂದ್ ವಿಸಲಿ ಕೂಕ್ಸ್ತಾರಿ ಮತ್ತೆ ಆಮೇಲೆ ಈ ಕಡೆ ಏನ್ ಮಾಡ್ತಾರೀ ರೈಸ್ ತಯಾರಸ್ತಾರೆ.
ಹಾ.
ಅಂದ್ರೆ ರೈಸ್ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಕುದ್ದಿರ್ ಬೇಕ್ರಿ ಅದರೋಳಗೆ
ಹಾ.
ಒನ್ ಪರ್ಸೆಂಟ್ ಅಷ್ಟೇ ಸ್ವಲ್ಪ ಗಂಡ್ ಅಂತಿರ್ತ ನೋಡ್ರಿ ಅನ್ನ ಗಂಡು
ಹ ಹೌದೌದು.
ಗಂಡ ಇದ್ದಾಗೆ ತಕೊಂಡ್ ಬಿಡ್ತಾರಿ ಇವ್ರು
ಹಾ.
ಆ ತಕ್ಕೊಂಡ್ ಬಿಟ್ರೆ ಆಮೇಲೆ ಒಂದ್ ಬಿಸಿಲ್ ಕೂಗರ್ತದಲ್ರಿ ಅದು ತಕೊಂಡ್ ಕಷೆ ಆಮೇಲೆ ಅದಕ್ ಸ್ವಲ್ಪ ಅನ್ನ ಮಾಡಿದ ನೀರ್ ಇರುತ್ತ ಬಿಸಿ ನೀರ ಆ ನೀರು ಮಸಾಲೆಗೆ ಹಾಕಿ ಆಮೇಲೆ ಅದು ಗಂಡ್ ಇದ್ದಿದ್ದ ಅನ್ನ ಮೇಲೆ ಮೇಲೆ ಮೇಲೆ ಹಾಕ್ತಾರಿ. ಹಾ ಚಿಕನ್ ಮೇಲೆನೆ ಹಾಕಿರ್ತಾರೆ ಅರ್ಧ ಅರ್ಧ ಕುದ್ದಿರ್ತದ್ರಿ ಚಿಕನ್ ಅದ್ರ ಮೇಲೆ ಅನ್ನ ಹಾಕ್ತಾರೀ ಮೇಗ. ಅನ್ನದ್ ಮೇಲೆ ಮತ್ತೆ ಏನ್ ಮಾಡ್ತ ರೀ ಏಡ್ ಎಡ ಲೇಯರ್ ಬಿರಿಯಾನಿ ಮಾಡ್ತಾರ ಇವ್ರು.
ಹಾ.
ಸ್ವಲ್ಪ ಅನ್ನ ಹಾಕ್ತಾರಿ ಸ್ವಲ್ಪ ಅನ್ನ ಹಾಕಿದ್ಮೇಲೆ ಮತ್ತ ಏನು ಇದು ಮಾಡ್ತಾರ ರೀ. ಚಿಕನ್ ಸ್ವಲ್ಪ ತಗದಿರ್ತಾರ ರೀ ಫಸ್ಟ್.
ಹಾ.
ಕುದಿ ಚಿಕ್ಕನೇ ತಗದಿರ್ತಾರೆ ಮತ್ತೆಂದ ಲೇಯರ್ ಅನ್ನ ಹಾಕಿದ್ಮೇಲೆ ಇನ್ನೊಂದ್ ಲೇಯರ್ ಮೇಲೆ ಚಿಕನ್ ಹಾಕ್ತಾರಿ. ಹ.
ಹಾ.
ಚಿಕನ್ ಹಾಕಿದ್ಮೇಲೆ ಮತ್ತೆ ಅನ್ನ ಹಾಕ್ತಾರೆ ಮೇಲೆ.
ಹ್ಮ್.
ಮ್ಯಾಲೆ ಅನ್ನಾ ಹಾಕಿ ನೆಕ್ಸ್ಟ್ ಲಾಸ್ಟ್ ಏನ್ ಮಾಡ್ತಾರಿ ಒಂದು ನಿಂಬೆಹಣ್ಣಿನ ರಸದಾಗ ಕಲರ್ ಇರ್ತದಲ್ರರಿ ಕಲರ್ ಮಿಕ್ಸ್ ಮಾಡ್ತಾರ.
ಹಾ
ಅದು ಕಲರ್ ಮಿಕ್ಸ್ ಮಾಡಿ ಆಮೇಲೆ ಉಳ್ಳಾಗಡ್ಡಿ ಫ್ರೈ ಮಾಡಿರ್ತೀವಿ ನೋಡ್ರಿ ನಾವ ಗೋಲ್ಡನ್ ಫ್ರೈ ಇತ್ತಾ.
ಹಾ
ಆ ಅದು ಮಸಾಲೆ ಮತ್ತೆನ ಇ ಕಲರ್ದು ಎಲ್ಲಾ ಮಿಕ್ಸ್ ಮಾಡಿ ಕುಕ್ಕರ್ನಾಗ ಹೊಟ್ಟ ಅಬು ಹೋಗ್ಬಾರ್ದ್ರಿ ಸೈಡ್
ಹಾ
ಕುಕ್ಕರ್ ಅಲ್ಲಿ ಇಟ್ಟು ನಾವು ಟೈಮಿಂಗ್ ನೋಡ್ತೀರಿ ಗ್ಯಾಸ್ ಲ್ಲಿ ಇಟ್ಟು ಹತ್ ನಿಮಿಷಾ ಹತ್ ನಿಮಿಷ ಸ್ಲೋ ಮೀಡಿಯಮ್ದಾಗೆನೆೇ ಇರ್ತೀವಿ
ಹಾ
ಅಷ್ಟ್ ಇಟ್ಟಿದ್ಮೇಲೆ ನೋಡ್ರಿ ಎಷ್ಟು ಚಂದ ಗಮ್ಮಂದ ವಾಸನೆ ಬರ್ತ ನೋಡ್ರಿ ಅಷ್ಟು ಚೆಂದ ಆಗುತ್ತೆ ಬಿರಿಯಾನಿ
ಹಾ
ಇದು ಇದನ್ ಮಾಡಿರ್ತಾರಲ್ಲಾ ಕೆಳಗಡೆ ಈಗ ಮುಂಚೆನೆೇ ಮಸಾಲೆ ಎಲ್ಲಾ ಹಾಕಿ ಚಿಕನ್ ಕುದಸಿರ್ತ ಹರ ಮತ್ತೆದೇ ಅದೇ ಪಾತ್ರೆಗೆ ಹಾಕಿರ್ತೀರಲ್ವ ಚಿಕನ್ ಇದನ್ನ ರೈಸ್ ಎಲ್ಲಾ.
ಹಾ ಅದಕ್ಕೆ ಆಗ್ತೀವಿ
ಸೀದಿರಲ್ವಾ ಹೋತ್ತಿರಲ್ವಾ
ಅದು ಏನ್ ಮಾಡ್ತತಿವಿ ಗೊತ್ತೇನ್ರಿ ಇವಾಗ ಫಸ್ಟ್ ಎಣ್ಣೆ ಹಾಕ್ತವ್ರಿ. ಎಣ್ಣೆ ಹಾಕಿದ್ಮೇಲೆ ಅದ ಅನ್ನ ಕುದ್ದಿದ್ ನೀರ್ ಇರ್ತಾ ನೋಡ್ರಿ ಗಂಜಿ ನೀರ್ ಅಂತೇಳಿ
ಹಾ
ಆ ನೀರು ಚಿಕನ್ಗೆ ಹಾಕ್ತಿವ್ರಿ ಹಂಗೋಗಿ ಏನು ಸಿಯಲ್ರಿ ಅದು.
ಹಾ ಎಷ್ಟು ಸತಿ ಆತ್ರಾ ಇದ್ ಮಾಡಾಕ್ ಹೋಗಿದ್ದೀವು ಕೆಳಗಡೆ ಹೆಂಗಾದ್ರೆ ಒಂದ ದಿಚ್ ಚೋ ಅರ್ಧ ಇಂಚ ಅಷ್ಟು ಪೂರ್ತಿ ಸೀದಾಗಿರುತ್ತೆ ಅದು ತಗಬಿಸಕೋದೇ ಆಗತ್ತೆ
ಹ ಹಂಗೆ ಆಗತ್ತ ಅಂದ್ರೆ ನೀವು ಅದು ಬಿಸ ನೀರ್ ಇರುತ್ತಲ್ರರಿ ಅನ್ನ ಮಾಡಿದ್ದು ನೀರ್ ಬಿಸಿ. ನೀರ ಸ್ವಲ್ಪ ಹಾಕ್ರಿ
ಹ್
ಸ್ವಲ್ಪ ಹಾಕಿದ್ಮೇಲೆ ಅದಕ್ ನೀ ಕೆಳಗಡೆ ಸೀಯಲ್ರರಿ ಸೀದ್ ಹೋಗಲ್ರರಿ ಅದು. ನೀವ ಏನ್ ಮಾಡ್ಬೇಕು ಲಾಸ್ಟಿಗೆ ಕುಕ್ಕರ್ ಮುಚ್ಚಕೆಸಿ ಗ್ಯಾಸ್ ಇಡ್ತರಿ ನೋಡ್ರಿ ಫುಲ್ಲು ಫಾಸ್ಟ್ ಇಡ್ಬಾರ್ದ್ರಿ. ಫಾಸ್ಟ್ ಇಟರ್ ಅಂದ್ರೆ ಜಲ್ದಿ ಜಲ್ದಿ ಜಲ್ದಿ ಖುದ್ದ ಏನಾಗುತ್ತಾ ನೀ ಕೆಳಗ ಒತ್ತಿ ಬಿಡ್ತಿತಿ.
ಹಾ
ನಾವ್ ಏನ್ ಮಾಡ್ಬೇಕು ಸ್ಲೋ ಮೀಡಿಯಮ್ದಾಗ ಇಡ್ಬೇಕ್ರಿ ಹತ್ ಮಿನಿಟ್.
ಹಾ
ಹಂಗಾಗಿ ಅದು ಕೆಳಗಡೆ ಏನು ಆಗಲ್ಲ ಅಲ್ಲಿ.
ಹ ನೋಡೋಣ ನೋಡೋಣ ನಾವು ನೆಕ್ಸ್ಟ್ ಇಲ್ಲ ಒಂದ್ಸತಿ ಟ್ರೈ ಮಾಡೋಣ. ಆದ್ರೂನು ಏನ್ ಹೇಳಮ್ಮ ನಿಮ್ ಇದ್ರಲ್ಲಿ ಮಾಡ್ದಂಗೆ ಬೆ ಬಿರಿಯಾನಿನೇ ಆಗ್ಲಿ ಆ ಚಿಕನ್ ಇದ್ರದೆ ಆಗ್ಲಿ ಆ ರೈಸ್ ಆ ಟೇಸ್ಟ್ ಅಂತ ನಮಿದಕ್ ಬರಲ್ಲ.
ಹಾ ಅ ನಿಜಾರಿ ಅಂಗೆ ಅನುಸ್ ತ್ರಿ ನಿಮ್ಗ ಹಾ ನೀವು ಏನ್ ನೀವ್ ಏನ್ ಮಿಸ್ ಮಾಡ್ತ ಹೇಳ್ರಿ ನಾವ್ ಇಷ್ಟ್ದಾಗ ನೀವು ಇದೇ ತರ ಮಾಡ್ತೀರಿ?
ತರಾನೇ ಮಾಡ್ತೀವಿ ಅಂತಂದ್ರೆ ಅದೇ ಈಗ ನ ಎಲ್ಲಾ ಟೈಮ್ ಅಲ್ಲೂ ಅದು ಈ ಉಳ್ಳಾಗಡ್ಡಿನ ಇದು ಗೋಲ್ಡನ್ ಫ್ರೈ ಬರ್ ಅವ್ರಗೂ ಇದ್ ಮಾಡ್ಕೊಂಡಿರಲ್ಲ ಅಂದ್ರ ಅ ಯಾ ಯಾವಾಗ್ ಮಾಡಲ್ಲ ಎಲ್ಲೋ ಒಲೊಂದ್ ಟೈಮ್ ಮಾಡ್ದಾಗ ಅಷ್ಟೇನೆ ಆ ರೀತಿ ಮಾಡಿರ್ತಿವಿ. ಯಾರೋ ಪಕ್ದಲ್ ಮಾತಾಡ್ತಿದಾರೆ.
ಇಲ್ಲ ಎಲ್ಲಿ ಬಂದಿಲ್ಲ ನಾಳೆ ಕೆಲ್ಸ ಚಾಲು ಆತಂದ್ರ ಅಲ ಅಲ್ ಬರ ಹಓ ಹೋಯ್ತ್ರಿ.
ಹೋಯ್ತು ಹೋಯ್ತು. ಎಲ್ಲ ಯಾಕೋ ಇಲ್ಲ ಅದು ಜಾಸ್ತಿ ಇದಾಗ್ತ ಅನ್ಸತ್ತೆ.
ಮತ್ತೆ ಕಾಲ್ ಮಾಡ್ರಿ. ಮತ್ ಕಾಲ್ ಮಾಡ್ತೀರೇನ್ರಿ ನಾ ಆಮೇಲ್ ಮಾಡ್ತರಿ.
ಆಮ್ಯಾಗ ಮಾಡ್ತೀನಿ ಇರಿ ಮಾಡ್ತೀನಿ ಇರಿ.
ಹಾಂ ಸರಿ.